ತಿಳಿಸಿದಿ.
ಕೇಳ್ಸ್ತಿದೆ ಹೇಳಿ.
ಹೇಳಿ ಮೇಡಮ್ ಏನ್ ಸಮಾಚಾರ.
ಹೇಳ್ಬೇಕ್ರಿ ನೀವೇ ನಿಮ್ ಕಡೆನೆ ಎಲ್ಲಾ.
ನಮ್ ಕಡೆ ಏನಿದೆ ಮೇಡಮ್ ನೀವ್ ಹೇಳ್ಬೇಕು.
ಏನ ಇಲ್ರಿ ನಾವು ಖಾಲಿ ಖಾಲಿ ಪಲ್ಲಾವ್ ಆಗ್ಬಿಟ್ಟಿವಿ ಪಿಜಿಲಿ.
ಏ ಹಂಗ್ಯಾಕ ಮಾತಾಡ್ತಿರಿ ಮೇಡಮರೆ.
ಏನ್ ಹೇಳಣ ಹೇಳಿ ಕೆಲ್ಸ ಇಲ್ಲ ಕಾರ್ಯ ಇಲ್ಲ ಖಾಲಿ ಬಿದ್ದೀದಿನಿ ನೋಡಿ ಬರೀ. ತಿನ್ನೋದು ಮಲ್ಗೋದು ಇದೇ ಆಗಿದೆ.
ಹೌದ ಏನ್ರೀ ಮೇಡಮ್ಅವ್ರ.
ಹ್ಮ ರಿ ನೀವೇನ್ ಮಾಡ್ತಿದ್ದೀರಾ.
ಸುಮ್ನಿದೆರಿ ನಾವೂನು.
ಏನ್ರೀ ಇಷ್ ಚೆನ್ನಾಗ್ ಮಾತಾಡ್ತಿದೀರಾ ಅಪರೂಪಕ್ಕೆ.
ಹಿಂಗೆರಿ ನಾವು ಮಾತಾಡೋದು.
ಹೌದಾ ಒನಾಕ್ ಕೆಲವೊಂದ್ಸರ್ತಿ ಆಡ್ತೀರ ಬಿಡ್ರಿ.
ಹೆಂಗೆ.
ಹ ತಿಕ್ಕಳ ತಿಕ್ಕಳತರಾ.
ಏ ಮೇಡಮ್ ಅವ್ರ ಹಿಂಗ ಅಕ ಅಂತ್ರಿ ನಮ್ನ.
ಯಾನ್ರೀ ಎಲ್ಲಿ ಭಾಷೆ ಕಲ್ತೀರಾ.
ಹುಬ್ಳಿ ಅವೃದ್ರಿ ನಾವು ನಿಮ್ದ ಯಾವ್ದ ಹೇಳಿ.
ನೀವ ಏನ್ ಹುಬ್ಳಿ ಅವ್ರು ಯ.
ರೀ ನಾವ್ ಹುಬ್ಬಳ್ಳಿ ಅವ್ರೆ ನಾವ್ ಹುಟ್ಟಿದಲ್ಲೇ ಬೆಳದಿದಲ್ಲೇ.
ಓ ಎಲ್ಲಿ ಹುಬ್ಬಳ್ಳಿಯಲ್ಲಿ ಎಲ್ಲಿ.
ಅಲ್ಲಿ ಧಾರವಾಡ ಹತ್ರ.
ಹುಬ್ಬಳ್ಳಿ ಧಾರವಾಡ್ ಬೇರೆ ಬೇರೆ ರಿ ನಿಮ್ ಕನ್ಫ್ಯೂಸ್ ಆಗಿರಾ ಎಲ್ಲಿ ಹುಟ್ಟಿ ಬೆಳೆದಿರ ಕನ್ಫ್ಯೂಸ್ ಆಗಿರ ಫಸ್ಟು.
ಇಲ್ಲ ರೀ ಹುಬ್ಬಳ್ಳಿ ಧಾರವಾಡು ಟ್ವಿನ್ಸಿಟಿ ಅಂತ ನಮ್ಗ್ ಗೊತ್ತದ್ರೀ ಅವೆರಡು ಅಲ್ಲ ಇಪ್ಪತ್ ಕಿಲೋಮೀಟರ್ ಅಕ್ಕಪಕ್ಕ ಹೌದೌದು ನಮ್ಗಬಿ ಗೊತ್ತಿಲ್ಲ ಅನ್ನೋತ್ತರ ನೀವು
ಅಲ್ಲ ರೀ ನೀವ ಏನಂದ್ರಿ ಹುಬ್ಬಳಿಲ್ ಹುಟ್ಟಿ ಬೆಳೆದಿದ್ದು ಅಂದ್ರಿ ಅದೇ ಹುಬ್ಬಳಿಲ್ ಎಲ್ಲಿ ಅಂತ ನಾನ್ ಕೇಳ್ತಿದ್ದೀನಿ.
ಹುಬ್ಬಳಿ ಸಿಟಿದಾಗೆ ಮೇಡಮ್ ಅವ್ರ.
ಸಿಟಿ ಅದೇ ಯಾವ್ದ ಒಂದ ಏನ್ ಏರಿಯಾ ಅಂತ ಹಿಂಗೆಲ್ಲಾ ಇರುತ್ತೆ.
ಸಿಟಿ ಹುಬ್ಬಳ್ಳಿದಾಗ ಒಳಗಡೆ ಸಿಟಿ ಏರಿಯಾ ಹೆಸರ್ ಏನೊ ಕೇಳ್ತಾ ಇದ್ರ ನೀವು.
ಹ್ಮ ರೀ
ಶಿವಾಜಿನಗರ ರೀ.
ಹೋ ಗೊತ್ತಾಯ್ತು ಬಿಡ್ರಿ ಅಲ್ಲೇ ಹೋಬ ಬೆಳ್ದಿರಾ.
ಹ್ಮ ಅದಕ್ಕ ಬೆಂಗಳೂರ ಶಿವಾಜಿನಗರ ಅಲ್ರೀ ಹುಬ್ಳಿ ಶಿವಾಜಿನಗರ.
ಹ್ಮ್ ಹ್ಮ್ ರೀ ಗೊತ್ತಾಯ್ತು ಗೊತ್ತಾಯ್ತು.
ಊಟ ತಿಂಡಿ ಎಲ್ಲ ಆಯ್ತು ಮೇಡಮ್ರೇ ನಿಮ್ದ.
ಇಷ್ಟು ಬೇಗ ತಿಂದ್ರಾ.
ಏನ್ ಮಾಡದ್ರೀ ಸೂರ್ಯ ಮುಳಗತನ ಊಟ ಮಾಡಿ ಮಲಗ್ ಬಿಡು ಅಂತ ಹೇಳವ್ರ ದೊಡ್ಡೋವ್ರ ಹಂಗೆ ಮಾಡ್ತೀವ್ ನಾವ್.
ನಿಮ್ ನೀವೇ ಮಾಡ್ಕೊಂಡ್ರಾ ಏನ್ ಹೊರ್ಗಡೆ ತಿಂದ್ರಾ.
ಇಲ್ಲ ಮೇಡಮ ಅವ್ರ ಹೊರ್ಗಡೆ ತಿಂತೀವಿ ನಾವು ಏನ್ ಮಾಡದು ಇಲ್ಲಿ ಸ್ವಲ್ಪ ನಮ್ಗ ಇನ್ನ ಮದವಿ ಮುಂಜಿ ಏನು ಆಗಿಲ್ಲಾ.
ಹೌದಾ
ಮಾಡ್ಕೊಳಕ್ ಸ್ವಲ್ಪ ಬ್ಯಾಸರ ಆಗತ್ತೆ ಮಾಡ್ಲಿಕ್ ಬರೋದಿಲ್ಲಾ ಇನ್ನೆನ್ ಮಾಡ್ದು.
ಮನೇಲಿ ಹೇಳಿ ಮದ್ವೆ ಮಾಡ್ತಾರೆ.
ನಮ್ಗೆ ಉಂಡೆ ಪಲ್ಯ ರೊಟ್ಟಿ ಅಂದ್ರೆ ಭಾರಿ ಚಲೋ ಇರ್ತದ ಸೊ ಅದ್ಕೆ ತಿನ್ಕೊ ಬಂದ್ಬಿಡ್ತ ತ್ತೆ ಮನ್ಯಾಗ ಮದವೆ ಹೇಳಕೆ ಆಗುವದು ಇವಾಗ ಮತ್ತೆ.
ಓ ಹೌದಾ ಏನ್ ತಿಂದ್ರಿ ಇವಾಗ ಮತ್ತೆ.
ಅದೇ ಮೇಡಮ ಅವ್ರೆ ರೊಟ್ಟಿ ಮತ್ತ ಉಂಡೆ ಪಲ್ಯ ತಿಂದು
ಉಂಡೆ ಪಲ್ಯ ಅಂದ್ರೆ.
ಅದೇ ಮೇಡಮಲ್ಲಿ ಸೊಪ್ಪ್ ಎಲ್ಲ ಮಾಡ್ತಾರ್ ಬಿಡಿ.
ಅದ ಏನ್ ಹೇಳ್ರಿ ನನ್ಗೂ ಗೊತ್ತಿಲ್ಲ ನಾವು ಟ್ರೈ ಮಾಡ್ತೀವಿ.
ನೀವ್ ಯಾವ್ ಕಡೆರ್ ಹೇಳಿ ಮೇಡಂಮೋರೆ.
ನಾವು ನಾರ್ತ್ ಕಡೆ ರೀ.
ನಾರ್ತ್ ಅಂದ್ರೆ ಮೇಡಂಮೊರೆ.
ಹ ಉತ್ತರ ಕರ್ನಾಟಕದವ್ರೀ.
ರೀ ಕನ್ನಡದ ಹೇಳ್ತಿರ್ಲ್ರಿ ಮೇಡಮ್ರೆ ಉತ್ತರ ಕರ್ನಾಟಕ ಗೊತ್ತು ನಾರ್ತ್ ಅಂದ್ರೆ. ಉತ್ತರ ಕರ್ನಾಡ ಅಂತ ಗೊತ್ತ ನಿಮ್ಗ್ ಉತ್ತರ ಅಂತರೆ.
ಅದೇ ರೀ ಅಲ್ಲಿ ಉತ್ತರ ಕರ್ನಾಟಕ ಸೈಡ್ ಅವ್ರ್ ನಾವು ಅದೇ ಉಂಡೆ ಪಲ್ಯ ಅಂದ್ರೆ ಎಂತದ್ ಹೇಳಿ.
ಅದೇ ರೀ ಯಾವ ಡಿಸ್ಟಿಕ್ ಉತ್ತರ ಕರ್ನಾಟಕದಗ.
ನಮ್ ಬೆಳಗಾವ್ ರೀ.
ಬೆಳಗಾಮ್ದೋರ್ಗೆ ಗುಂಡ್ಯಾಪ್ಪಲ್ಲ ಗತ್ತಲ್ಲೇನ್ರೀ.
ಇಲ್ರರಿ ಅದು ಉಂಡೆಪಲ್ಯ ಅಲ್ಲ ರೀ ಅದು ಪುಂಡೆ ಪಲ್ಲೆ ರೀ.
ಹ ನಿಮಗೊತ್ತಿಲ್ಲ ಬಿಡ್ರಿ ಹಂಗಾರ್ರ್ ನೀವು ಬೆಳಗಾಂದವರಲ್ಲ ನೀವು ಮಹಾರಾಷ್ಟ್ರ ಸೇರ್ಕೊಂಡಿರ್ಬೇಕ ನೋಡ್ರೀ ಮೇಡಮ್ಮೋರೆ ನೀವು.
ನಿಮ್ಗೆ ಅನ್ನಕ್ ಬರ್ತಿಲ್ಲ ರೀ ಏನೋ ಒಂದ್ ಆಪಾಗ್ ಕೇಳಿಸಿಕೊಂಡಿರಾ ಅಂತೀರಾ ಅಷ್ಟೇ.
ಯಾರಾವ ಹೇಳಿದು ಸೊಪ್ಪಲ್ ಮಾಡತಾರ ಎನ್ದ್ರಾಗ ಮಾಡ್ತಾರ ಅದು.
ನೀವ ಅಂದಿದ್ ಪುಂಡೆ ಅಲ್ಲರೀ ನೀವು ಉಂಡೆ ಅಂತಿದ್ದೀರ ಅವಾಗಿಂದ.
ಕಿವಿ ಸರಿ ಇಲ್ಲ ಮೇಡಮೋರ್ ನಮ್ದು.
ಆಯ್ತ್ ಗೊತ್ ಬಿಡ್ರಿ ಯಾರ್ದ್ ಸರಿ ಇಲ್ಲ ಅಂತ.
ಹ್ಮ್
ಮತ್ತೆ ಏನ್ ಮಾಡ್ತಿದ್ರಿ ಇವಾಗ.
ಅಯ್ಯ ಮೇಡಮೋರೆ ನಮ್ಮ್ ಫ್ರೆಂಡ್ ಒಬ್ಬ ಇನ್ನೂರು ಟಾಸ್ಕ್ ಮಾಡಕ್ ಬಿಟ್ಟು ಆಗ್ಲೇ ಗ್ಯಾಸ್ ಅಲ್ಲಿ.
ಯಾವದ್ರಿ.
ಏ ಇಲ್ಲಿ ಅಡುಗೆ ಮಾಡೋದು ರೊಟ್ಟಿ ರೊಟ್ಟಿ ಅರ್ಯದ್ ಇರುತ್ತಲಾ.
ಹ್ಮ್ ಇ ಎರಡ್ನೂರ್ ರೊಟ್ಟಿ ಮಾಡಿದ್ನ ಇಷ್ಟ್ ಬೇಗ.
ಎರಡ್ ನೂರು ಮೇಡಮೋರೆ ತಟ ತಟ ಅಂತ ತಟ್ಟಿರ್ತ ಹಾಕ್ಬಿಟ್ಟ.
ಯಾರೀ ಅವನು ಪುಣ್ಯಾತ್ಮ ಹಿಂಗಿಸ್ ಫಾಸ್ಟು.
ಕಾಯ ಕತ್ತಿದ್ದ ಮೇಡಮೋರೆ ಅವನು ಯಾವಾಗ ಕೊಡ್ತಾರೆ ರೊಟ್ಟಿ ಹಾಕದು ಅಂತ ಪಟಪಟ ಅಂತ ಹೊಡದಕ್ಬುಟ್ಟ ಇವಾಗ ಕೊಟ್ಟೇಟಗೆ.
ನಮ್ಮ ಅವ್ರೊಬ್ಬರು ಇದಾರೆ ಫ್ರೆಂಡು ಅವರು ಕಾಯ್ತಿರ್ತಾರ ಹಾಕಿದ ತಕ್ಷಣ ಅವ್ರಷ್ಟ್ ಸ್ಪೀಡ್ ಅಂದ್ರೇ ಇವ್ರ ಏನ್ ಅವ್ರನೇ ಮೇರ್ಸ್ ಬಿಟ್ರಲ್ಲ.
ಅದೇ ಮೇಡಮ್ ಮೋರೇ ನಮಗೆ ಗೊತ್ತಾಗ್ತಾ ಇಲ್ಲ ಒಂತರ ಸೋಜಿಗಾಯ ಆಶ್ಚರ್ಯ ಆಗೋಗ್ಬಿಡ್ತು ನಮಗೆ.
ಅದೇ ರೀ ಅಲ್ಲಿ ಅಲ್ಲಿ ಒಂದ್ ಸ್ವಲ್ಪ ಕನೆಕ್ಷನ್ ಇದೆ ಅಲ್ಲಾ. ಹಂಗ ಆಗತ್ತೆ ರೀ ಅವಾಗವಾಗ ಅಟ್ರಾಕ್ಟ್ ಆಗತ್ತೆ.
ಹ ಅಯ್ಯೋ ಚಚ್ಚಿ ಬರುತ್ ಬರುತಾವ್ರಪ್ಪ ಫುಲ್ ಫ್ಲೋಲ್ ಅವ್ರೇ ಇವಾಗ. ಹಿಂಗೆ ಹೋದ್ರೆ ಇವತ್ತು ಒಂದ್ ಸಾವಿರ ಇವತ್ತು ಒಂದ್ ಸಾವಿರ ಬಡುದ್ ಬಿಡ್ತರೆ ಇವತ್ತೇ ಅನ್ಸುತ್ತೆ.
ಏನ್ ನಿದ್ದೆ ಅದು ಮಾಡ್ಸ್ರಿ ಸ್ವಲ್ಪ ಮತ್ತೆ ತಿಕ್ಕಲ್ ತರಾ ಆಡರು ಬೆಳಿಗ್ಗೆ ಎದ್ದು.
ಏ ಏನ್ ಮಾಡಕ್ ಆಗುತ್ತೇ ಮೇಡಮ್ಮೋರೇ ಅವಾಗೆಲ್ಲ ನಾವ್ ಬಡುದ್ಬುಟ್ಟೋ ಅವರು ಸುಮ್ಮನೆ ನೋಡ್ತಿದ್ರು ಅವಾಗ ಬೇಜಾರಾಯ್ತು. ಈಗ ಅವ್ರು ಬಡಿತಾರ.
ಹ್ಮ್ ಮಾಡಲಿ ಬಿಡ್ರೀ ಪಾಪ.
ಅದೇ ಅದೇ ಅದಕ್ಕ ಸುಮ್ನಾಗ್ಬಿಟ್ವಿ ಮೇಡಂ ಅವ್ರೆ ನಾವು.
ಓ ರೀ ಮಾಡ್ಲಿ ಮಾಡ್ಲಿ.
ಹ್ಮ ಇಲ್ಲ ಆರಾಮ್ ಅಂದ್ರೆ ನೀವು ಮನೆ ಕಡೆ ಎಲ್ಲಾ.
ಎಲ್ಲ ಆರಾಮಿದ್ದಾರೆ ಮನೆ ಕಡೆನು ಆರಾಮಿದಾರೆ.
ಹ್ಮ್
ನಿಮ್ ಮನೆ ಕಡೆ ಆರಾಮ ಇದ್ದೀರಾ.
ನಮ್ಮ ಮನೆ ಕಡೆೇನು ಆರಾಮ ಇದಾರೆ ಮೇಡ್ರು ನಿಮ್ಮ ಆಶೀರ್ವಾದ.
ಹೋಗಿಲ್ವಾ ಊರಿಗೆ.
ಹೋಗ್ಬೇಕ ರೀ ಮೇಡಮ್ ಅವರೇ ಊರಿಗ ಹೋಗ್ಬೇಕ.
ಯಾವಾಗ ಹೋಗ್ತೀರಾ ಮತ್ತೆ.
ಏನ್ ಮಾಡೋದು ಮೇಡಮ್ ರೇ ಊರ್ಗ ಹೋಗಕ ಮಕ್ಕ ತೋರ್ಸಕೆ ನಾಚಿಕೆ ಆಕದ ನಮಗೆ ಹೋಗಿಲ್ಲ ಮೇಡಮ್ರರಿ.
ನಿಮಗ ನಾಚಿಕೆ ಬೇರೆ ಆಯ್ತಾ.
ಏನ್ ಮಡೆಮ್ ಅವ್ರೆ ಹಿಂಗ ಅಂತರ ನೀವು.
ಇಲ್ಲರೀ ಕೇಳ್ದ.
ಬ್ಯಾಸ್ರ ಆಗತ್ರಿ ಮೇಡಮ್ ಅವ್ರೆ ಏನ್ ಮಾಡೋದು ಒಂದುಂಜ ಅಂಜಿಕೆ ಬಿಟ್ಟು ನಾಚಿಕೆ ಬಿಟ್ಟು ಹೋಗ್ಲಿಕ ಆಗೋದಿಲ್ಲಾ.
ಇರೋ ಒಂದ ಜೀವ್ನರೀ ನಾಚಿಕೆ ಪಟ್ಟ ಏನಾಗೋದಿದೆ. ಖುಷಿಯಿಂದ ಇರೋದಷ್ಟೇ ರೀ.
ಹಂಗಂತರಿ ಮೇಡಮ್ರೀ ನೀವ ಇಂತ ಹೇಳಿದ್ರೆ ಇನ್ನೇನ ಬಿಡ್ರಿ ಮೇಡಮರ.
ಹೂರಿ ಹಂಗೆ ಇರ್ಬೇಕು ಯಾರ್ ಏನಂತಾರಂತ ಎಷ್ಟ್ ದಿನ ಬದುಕೋದು ಹೇಳಿ.
ಹೌದ್ರಿ ಹೌದಿ ನೀವ್ ಹೇಳುದ ಖರಿ ಆಯ್ತ ಬಿಡ್ರಿ.
ಹರೀ ನಮ್ ಇಷ್ಟ ಬಂದಂಗ ಇರೋದು ಆಯ್ತಾ ಆಯ್ತು ಇಲ್ಲ ಇಲ್ಲ ಅಷ್ಟೇ ಮುಗೀತು.
ಹಂಗಂತಿರ ಮೇಡಮ್ರರೆ.
ಹೂ ರಿ ಹಂಗೆ ಅಂತೀವಿ.
ಹೌದ ಇನ್ನೇನ್ರಿ ಮೇಡಂ ಅವ್ರೆ.
ಮತ್ತೆ ಹೇಳ್ಬೇಕ್ರಿ ನೀವೆ ನಾವ ಸುಮ್ನೆ ಖಾಲಿ ಬಿದ್ದು ಬಿದ್ದು ಬೇಸರ ಆಗ್ಬಿಟ್ಟೈತೆ ನಮಗು
ಅಯಾ ಹಂಗ್ಯಾಕ ಮಾತಾಡ್ತರಿ ಮರ ನೀವೇನ್ ಖಾಲಿ ಇರ್ತರ ನೀವು ಖಾಲಿ ಇರೋ ಮನ್ಸನೇ ಅಲ್ಲ ನೀವು.
ಏನ್ ಮಾಡನರೀ ನಾವು ಇವತ್ತು ನಮ್ ಫ್ರೆಂಡ್ ರೂಮಿಗ ಹೋಗಿದ್ವಾ.
ಮೇಡಮ್ ಅವ್ರೆ
ನಾವು ಇವತ್ತು ನಮ ಫ್ರೆಂಡ್ಸ್ ರೂಮಿಗ ಹೋಗಿದ್ದೆ.
ಹೌದು.
ಅವ್ರದು ಒಂದ್ ಸ್ವಲ್ಪ ಮನೆ ಗಲೀಜ್ ಮಾಡ್ಕೊಂಡಿದ್ರು ಕ್ಲೀನೇ ಮಾಡಲ್ಲ ಅಂತಾವೇ.
ಗಲೀಜ್ ಮಾಡಕಟ್ರ ಮೇಡಮ್ರ ಹೆಂಗ್ ಮಾಡ್ಕೊಂಡಿದ್ರು ಗಲೀಜು.
ಎಲ್ಲ ಏನ್ ಕ್ಲೀನೇ ಮಾಡಲ್ಲ ನೆಟ್ಟಿಗೆ ಹಂಗೆ ಇರ್ತಾವೆ ಮೂರ್ ಇದ್ದಾವೆ.
ಮೂರ್ ಇದ್ರ ಮೇಡಮರೇ. ಅಂತರ ಸಂಘ ಯಾಕ್ರ ಮಾಡ್ತ ಗಲೀಜ್ ಅಂತರ ಸಂಘ ಯಾಕ್ರ ಮಾಡ್ತರಿ ಮೇಡಮ್ ಅವ್ರೆ ನೀವು.
ಇಲ್ಲ ರೀ ಅವ್ರು ನೋಡಕ ಗಲೀಜು ಮನಸ ಒಳ್ಳೇದ್ರೀ ಅವ್ರದು.
ಅಯ್ಯೋ ಮನ್ಸ ಒಳದೈತಿ ಏನ್ರಿ ಅವರ್ದು ಸರಿ. ಸರಿರೀ ಇನ್ನೇನ್ರಿ ಮೇಡಮ್ ಅವ್ರ
ಜನ ನೋಡಕೆ ಗಲೀಜ್ ಕಾಣಂತದೆ ಬಟ್ ಒಳಗ್ ಮನ್ಸ ಒಳ್ಳೆ ಇರ್ತತೆ.
ಏನೋ ಮೇಡಂ ಅವ್ರೆ ನಮ್ಗ ಅಷ್ಟೊಂದ ನಾಲೇಡ್ಜ್ ಮೇಡಂ ಅವ್ರೆ ಮ್ರ ನಾನೇ ಜ್ಞಾನ ಇಲ್ಲ ನಮ್ದು.
ಹೌದ ಬಿಡ್ರಿ ನಿಮ್ಗ ಅದ ಬಿಲ್ಲ ಜ್ಞಾನ ಉಳ್ದ ಎಲ್ಲ ಇದೆ.
ಏನ್ರಿ ಮೇಡಮ್ರ ಹಿಂಗನ್ನತ್ರ.
ಇಲ್ಲ ರೀ ಅವಾಗವಾಗ ಅಂತ ಇರ್ತಿವಿ ಹಟ್ಟೆಗ ಹಾಕೊಳ್ಳಿ.
ಹ್ಮ ಇದು ಮೇಡಮ್ರಿ ಇನ್ನೇನ್ರೀ ಸಮಾಚಾರ ಮೇಡಮ್ರ ಅವರು ಸಚ್ಚಂದರು ಅವ್ರ ಮನೆೆಯಲ್ಲ ಕ್ಲೀನ್ ಮಾಡ್ಬಿಟ್ಟು ಬಂದ್ಬಿಟ್ರ ನೀವು
ಹು ರೀ ಮಾಡಿದ್ವಾ ಅವರು
ಹ್ಮ.
ಪಿಜಾ ಆರ್ಡ್ರ್ ಹಾಕಿದ್ರಾ.
ಹ್ಮ.
ತಿಂದು ಹಂಗೆ ಸಪ ಟಿ ಕುಡ್ಕೊಂಡು ನಾ ಈ ಕಡೆ ಬಂದ್ವಿ ಅವ್ರು ಆ ಕಡೆ ಹೋದ್ರು ನನ್ ಬಿಟ್ಟು.
ಹೌದು ಮೇಡಮ್ ಅವ್ರೆ ಪೀಜಾ ತಿನ್ನಕ್ರ ಮಾಡ ಮಾಡಿದಾರ ಅನ್ಸತ್ ನೀವೇನ.
ಆ ತರ ಏನಿಲ್ಲ ರೀ ಈ ತರ ಎಲ್ಲಾ ಅನ್ಬಾರ್ದು ನೀವು
ಅಲ್ಲ ಹಂಗ್ ಕೇಳ್ದಿದೆೆ ಮೇಡಮ್ ಅರೆ ಪೀಜಾ ಅಂದ್ರ ಅಲ ಅದಿಕ್ಕೆ
ಇರ್ಲಿ ಬಿಡ್ರಿ ಇದನ್ನ ನೆನ್ಪಿಟ್ಕೋತೀನಿ
ಏ ನೆನಪ ಯಾಕ್ರಿ ಇಟ್ಕೊತೀರಾ ಕೆಲವೊಂದ ಇಟ್ಕೋತೀರಿ ಕೆಲವಂದ ಎಟ್ಕಳಲ್ಲ ಯಾವ ಹಡ್ಕತ್ರಿ ಯಾವ
ಇಲ್ಲ ರೀ ಇಂತವ ಸ್ವಲ್ಪ ಟಚ್ ಆಗ್ತವ್ರೀ ಬೇಕಾಗುತ್ತೆವವಾಗವಾಗ
ಹೌದ ಮೇಡಮ್ ಅವ್ರೆ ಬಿಡ್ರಿ ಆಯ್ತು ಮನ್ಸಿಗ ಹಾಕೋಳ್ರಿ ನಮ್ದು ಸ್ವಲ್ಪ ಹಂಗರೇ
ಅದೇ ಹಾಕೊಂಡೆ ರೀ ಇದ್ನೇ ಹಾಕೊಂಡೆ ಮನ್ಸಿಗೆ
ಅಲ್ಲಾ ಹೊಟ್ಟೆ ಹಾಕ್ಂಬಿಟ್ಟ ಕ್ಷಮಸ ಬಿಡ್ರಿಂಗಾರ
ಇಲ್ಲ ರೀ ಆ ಅದು ಒಂದ್ಸತಿ ನಡಿಯುತ್ತೆ ಎರಡ್ ಸತಿ ನಡಿಯತ್ತೆರಿ ಇಂತವೆೆಲ್ಲಾ
ರಿ ಮೇಡಮರೇ ಏನ್ರೀ ಮಾತಾಡ್ತಿರ ನೀವು ಬರಿ ನಾವ್ಏನ್ ಅಂದವ್ರೀ ಮೇಡಮ್ರೀ ಇವಾಗ
ಇರ್ಲ್ಲಿ ಬಿಡ್ರಿ ನಡಿಯುತ್ತೆ ನಮ್ಗೇನು ಅನ್ನೋದೇನ ನಿ ಒಬ್ರೇನಾ ಅನ್ನೋದಲ್ಲ ಅಂ ತಾರೆ ಏನ್ ಮಾಡೋದು.
ಹಂಗಂತಿರಾ ಮೇಡಮ್ ಅವ್ರೆ
ಹ್ಮರಿ ಅನ್ನವರ್ಗೆಲ್ಲಾ ತಲೆ ಕಟ್ಸ್ಕೊಂಡ ಕೂತ್ರೆ ಆಗತ್ತ. ಜನ ಇರೋದೆೇ ಅನ್ನಕ್ಕೆ ರೀ ಜನ ಇರೋದೇ ಅನ್ನಕ್ಕೆ.
ಹೌದೌದ ಕರೆ ಐತ ಬಿಡ್ರಿ ಮಾತ್.
ಅದ್ರಲ್ಲಿ ನಿಮ್ಮಂತ ಅವರ ಒಬ್ಬರ ಅಪರೂಪಕ ಸಿಕ್ತಾರೆ ಮಿಡಲ್ ಮಿಡಲ್ ಅಲ್ಲಿ
ಎನ್ ಏನ್ ರ ಮೇಡಮ್ರೇ
ಏನಿಲ್ಲ ಬಿಡಿ.
ಹ್ಮ ಏನೇನು ಮಾತಾಡ್ತಿರ ನಮಗೆ ಏನ ತಿಳಿಯುವಲ್ದು ತಿರುಳಿ ಎಲ್ಲಾ ತಿಳಿಯುವಲ್ದು ನಮ್ಗೆ
ಇರ್ಲಿ ಬಿಡ್ರಿ ತಿಳಿದೇ ಇದ್ರೆನೆ ಒಳ್ಳೇದು.
ಹತ್ರಿ ದಡ್ ಮಾಡ್ಬೇಕಂತ ನೀವ
ಇಲ್ಲರಿ ನೀವ ದಡ್ಡ ಅಲ್ಲರಿ ನೀವ ಜಾಣ.
ಹಂಗಂತರ ಏನ್ರಿ.
ಹೂರೀ.
ನಿಂದಂದ್ರೆ ಮೇಡಂ ಅರೆ ಎಲ್ಲ ಆರಾಮ
ಎಲ್ಲಾ ಆರಾಮ್ ನೋಡ್ರಿ
ಹ ಸರಿರೀ ಮೇಡಂ ಅವ್ರೆ ಹಂಗಾರ ಸಿಗುವ ಯಾವಾಗ್ಲ ಮತ್ತೆ
ಬೇಡರೀ ಸಿಗ್ಬೇಡಿ
ಯ ಫೋನ್ದಾಗ ಸಿಕ್ತ ಬಿಡ್ರಿ ಆಯ್ತು.
ಯ ಬ್ಯಾಡ್ರಿ ಎಲ್ಲೂ ಬೇಡ ನೀವ್ ಏನೇನು ಅಂತೀರಾ.
ಸರಿ ತಡ್ರಿ ಮೇಡಮ್ರ ಇನ್ನೊಮ್ಮೆ ಮಾಡ್ತೇವ ತಡಿರಿ ಏನ್ ಚಿಂತೆ ಮಾಡ್ಬೇಡಿ ತಡ್ರಿ
ಇಲ್ಲ ರೀ ಬಿಡಿ ಸರಿ ಆಯ್ತು ಬಾಯ್.
ಸರಿ ಮೇಡಮ್ ಅರಾ ಬಾಯ್.